ಹಲೋ
ಊಟಾ ಆಯ್ತಾ
ಹ್ಮ ಆಯ್ತಪಾ ನಿಮ್ದ
ನಮ್ದು ಆಯ್ತನ್
ಹ್ಮ ಏಂತ್ ಆರಾಮಲ್ಲಾ
ಆರಾಮ್ ನೋಡ್ರಿ ನೀವು
ಹ್ಮ್ ನಾವು ಆರಾಮ್ ನೋಡಪಾ
ಏನ್ ಮಾಡ್ತಾರೆ ಕೆಲ್ಸ್
ಏನಿಲ್ಲಣಾ ಸುಮ್ಮ್ ಹೊಲ ಮನಿ ಹೊಲದ ಕೆಲ್ಸ ನಡದ ನೋಡ್ರಿ ಈಗ
ಹೊಲ್ದಲ್ಲಿ ಏನ್ ನಡದದ
ಹ್ಮ ಅದೇ ಅಣಾ ಇದರ್ ನೇಗಿಲಿ ಹೊಡ್ಯಾತೆವಿ ನೇಗಿಲಿ
ಹ ಏನ್ ವ್ಯವಸಾಯ ಏನ್ ಮಾಡ್ಬೇಕ್
ಹತ್ತಿ ಬಿತ್ಬಕಂತ್ ಮಾಡೀವಿ ಅದಕ ನೇಗಿಲಿ ಹೊಡ್ದ ಗಳೆ ಗಿಳೆ ಹೊಡ್ದ
ಹಾ.
ಎಲ್ಲಾ ರೆಡಿ ಮಾಡಿ ಇಡ್ಬೇಕು ಮಳೆ ಬಂತಂದ್ರೆ ಹಂಗೆ ಬಿತ್ತಿ ಬಿಡ್ಬೇಕು
ಹಾ ಇದನ್ ಏನ್ ನೀರ್ ಹಚ್ಚಿಡ್ತದ್ರ ಏನ್ ಮಳೆ ಬರ್ತದ
ಹ್ಮ್ ಮಳೆ ಅಂತ್ರು ಬರ್ಲಾಗ್ಯಾದ ಪಾ ಈ ಕಡೆ ನಮ್ ಕಡೆ
ಹಾ
ಹ ಅದಕ್ಕೆ ನೀರ್ ಹಚ್ಚಿದೀವಿ ಕ್ಯಾನ ಬಗಲಾಗ ಹೊಲ್ದೆ ಬದಲಾಗಿ ಒಂದು ಕೆನಲ್ ಅದ. ಹ ನೀರ್ ಹಚ್ಚಿವಿ ನೀರ್ ಅದು ಪಿಂಕ್ಲರ್ ಇರ್.
ಹಾ.
ಹ ಅದ್ರಲ್ಲಿ ನೀರ್ ಹಚ್ಚಿವಿ ಹೊಲ ತೊಯ್ದು ತೊಯತಿ ಅಂದ್ರ ಮತ್ ಅದ್ ನೇಗಿಲಿ ಹೊಡೇಶಿವಿ
ಹಾ
ನೇಗಿಲೆ ಹೊಡಿಸಿ ಈಗ ಗಳೆ ಹೊಳಸ್ಬೇಕು ಗಾಳೆ ಹೊಡಸಿ ಬೋಗಿಲಿ ಇದು ಏರಿಸಿ.
ಹಾ.
ಮಳೆ ಗಿಳಿ ಬತ್ತಂದ್ರ ಅತ್ತಿ ಹತ್ತಿ ಬಿತ್ಬೇಕಂತ ಮಾಡೀವಿ ನಾವು.
ಯಾವ ಬೀಜ ಬಿತ್ತಬೇಕು.
ಒಂದ ಏನಿಲ್ಲ ಅಂದ್ರೆ ಒಂದು ಏಳ ಎಂಟು ನಾವಾಣಿ ಬರ್ತಾವ ಅದ್ರಗ.
ಹಾ
ಒಂದು ಆದಿತ್ಯ ಆದಿತ್ಯ ಅನ್ನೋದ್ ಚೊಲೋ ಅಲ್ಪ ಇಲ್ಲಿ ಊರಾಗ ಹೇಳ್ಕೋದ್ ಬಂದಿದ್ರು ಒಂದ್ಸರಿ.
ಹಾ
ಅವರು ಅಲ್ಲಿ ಊರಾಗ ಫಂಕ್ಷನ್ ಇಟ್ಟಿದ್ರು ಸಣ್ಣದು.
ಹಾ
ಫಂಕ್ಷನ್ ಇಟ್ಟಾಗ ಅಲ್ಲಿ ಒಂದು ರೈತರು ಸೇರ್ರಿಸಿದ್ರಲ್ಲ.
ಹಾ
ಭಾಗಿಯಾಗಿದ್ದೀವಿ ಅವರು ಈ ಎಲ್ಲಾ ಅದ ಅದ್ರ ಬಗ್ಗೆ ಪೂರಾ ಮಾಹಿತಿ ಕೊಟರು ನಮ್ಗ.
ಏನಂತ ಕೊಟರು.
ಅದೇ ಅದು ಹೆಂಗ್ ಬಿತ್ಬೇಕು ಅದು ಎಣ್ಣೆ ಏನ್ ಇಡಿಬೇಕು ಗೊಬ್ಬರ ಏನ್ ಹಾಕ್ಬೇಕು.
ಹಾ
ನೀ ನೀರ್ ಹೆಂಗ್ ಬಿಡ್ಬೇಕು ಅದು ಫಲ ಎಷ್ಟು ಬರ್ತದ ಗಿಡ ಎಷ್ಟ. ದೊಡ್ಡ ದೊಡ್ಡ್ದ ಬರ್ತದ ಹೆಂಗ ಎಷ್ಟ ಆಗ್ಲ ಹೊಡೀತದ.
ಹಾ
ಇಷ್ಟೆಲ್ಲ ಮಾಹಿತಿ ಕೊಟ್ಟರು ಕೊನೆಗ ಅವ್ರು ಏನ್ ಮಾಡಿದ್ರು ಒಂದು. ಪಾಕೆಟ್ ಅದು ಬೀಜದ ಪಾಕೆಟ್ ಇರ್ತವಲ್ಲ. ಅವರು ನಮ್ಗ್ ಕೊಟ್ರು ನೀವ ಇದೊಂದ ಸರಿ ಹಾಕಿ ನೋಡ್ರಿ ಹೆಂಗ್ ಬರ್. ಬೆಳೆ ಅಂತ. ಹಾ ಅದೇ ಹೋದ ವರ್ಷ ನಾ ಹಾಕಿದ್ವಿ ಬ್ಯಾರಿ ಹಾಕಿದ ಆದಿತ್ತ ಅನ್ನೋದಿತ್ತು ಒಂದು.
ಈಗ ಇಳುವರಿ ಹೆಂಗ್ ಬರ್ತದ್ರಿ ಅದು ಒಂದ್ ಎಕರೆಗೆ.
ಅದೇ ಈಗ ಫಸ್ಟ್ ನ ಆದಿತ್ಯ ಅನ್ನೋದು ಹಾಕಿದೀವಿ ಒತ್ತಡ್ ಸೈಡ್.
ಹಾ
ಈ ನಡು ಇವ್ರು ಕೊಟ್ಟಿದ್ರ ಅ ಒಂದ್ ಪಾಕೆಟ್ ಅದೊಂದ್ ದಂಡಿ ಸರ್ರಿಸಿ ಹಾಕಿದೀವಿ ಒಂದ್ ಅಲ್ದ ಒಂದು ವಡ್ಡಿನ ಸರಿಸೆ.
ಹಾ
ಅದು ಅದು ನಾವು ಆದಿತ್ಯ ಹಾಕಿವವಲ್ಲ ಅದ್ರಕಿಂತ ಇದೇ ಚಲೋ ಬತ್ತ. ನಮ್ದು ಈಗ ಈ ಹೇಳಕ್ಕ ಬಂದವ್ರ್ದು.
ಹ್ಮ್
ಹ್ಮ್ ಅದೊಂದು ಚಲೋ ಬಂತು. ಹ ಇದೇ ಹಾಕ್ಬೇಕಂತ ಇಳವರಿ ಅದು ಬಾರಿ ಬಂದ್ ಇಳವ್ರ
ಅಯ್ಯ ಒಂದ್ ಎಕರೆಕ್ ಎಷ್ಟ್ ಕ್ವಿಂಟಲ್ ಬರದು
ಒಂದ್ ಎಕರೆಕ್ ನಮ್ದು ನೂರ್ ರೂಪಾಯಿ ಇಪ್ಪತ್ತ ಒಂದು ಕ್ವಿಂಟಲ್ ಬಂದದ್ ನೋಡರಿ
ಒಂದ್ ಎಕರೆ ಎಕರೆ
ಹಾ ಒಂದ್ ಎಕರೆಕ್ ಇಪ್ಪತ್ತೊಂದು ಕುಟ್ಟಲ್
ಅದ ಇನ್ನೊಂದ ಹಾಕಿದ್ರಲ್ಲ ಅದದೆಷ್ಟ ಬಂದತರಿ
ಅದು ಹಾ ಎಷ್ಟ ಹದಿಮೂರು ಕುಟ್ಟಲ್ ಬಂದಿದ
ಅದ್ಕ ಇದಕ ಬಾಳ
ಹಾ ಹಾ ಅದ ಈಗ ಏನಿಲ್ಲ ಅಂದ್ರ ಈಗ ಕಾಯಿ ಜೈಲಿ ಉದ್ರ ಹೂವದಅಂದ್ರ ಉದ್ರ ಬಿಡ್ತಾವ ಮಳಿ ಬಂತ ಅಂದ್ರ
ಹ ಒಂದ್ ಗಿಡಕ್ಕೆ ಎಷ್ಟರಿಂದ ಎಷ್ಟ ಫಲ ಹಿಡ್ದತ್ರಿ
ಒಂದು ಏನಿಲ್ಲಾನ ಒಂದ ಗಿಡಕ್ ನಲ್ವತ್ತರಿಂದ ಐವತ್ ಕಾಯಿ ಇದ್ದವ ನೋಡಪಾ
ಹಾ
ಹ್ಮ್ ನಲ್ವತ್ತರಿಂದ ಐವತ್ ಕಾಯಿ ಇರ್ತವ ಆರಾಮ್
ಹ ಅದ ಬೀಜ ಏನ ಒಜ್ಜಿ ಇರ್ತದ ಏನ್ ಅಗ್ರ ಇರ್ತದ್ರೀ
ಹಾ ಬಿ ಬೀಜ ಈ ಇಷ್ಟ ದೊಡ್ಡ ಇರ್ತದ ಸ್ವಲ್ಪ ಒಂದ್ ಸೈಜಿನ್ಯಾಗ
ಹಾ
ಹ್ಮ್ ಸ್ವಲ್ಪ್ ದೊಡ್ಡ ಇರ್ತಾವ ಅಲ್ಲಿ ನಾವು ಕಾಟಕ್ ಒಯ್ದ ಇರ್ತೇವ ಹತ್ತಿ ಮಿಲ್ಲಿಗೆ
ಹಾ
ಮಿಲ್ಲಿಗೆಯಅಣ್ಣ ಅದು ತೂಕ ಬಾಳ್ ಬರ್ತದ ಅದು ಕಾಯಿ ದಮ್ಮಿ ಇರಣ ಮತ್ತು ಇದಿರ್ ತಲವಜ್ಜೆ
ಹಾ
ಹ್ಮ್ ತೂಕ ಎಲ್ಲ ಮಸ್ತ ಬರ್ತತಿ ಹೇಳ
ನೀವು ಎಷ್ಟ ಎಕರೆ ಉಳಮೆ ಮಾಡಿದ್ದರಿ
ನಾವು ಟೋಟಲ್ ನಮ್ದ್ ಹನ್ನೆರಡ ಎಕರೆ ಮಾಡಿದೀವಿ ನೋಟ
ಹಾ ಎಲ್ಲಷ್ಟ ಹತ್ತಿ ಹಾಕಿದ್ರ
ಹಾ ಹತ್ತಿನೇ ಎಲ್ಲಾ ಹತ್ತಿ ಒಂದ್ ಎಕ್ರ ಅಷ್ಟೇ ತೊಗರಿ ಹಾಕಿದ್ವಿ
ಹಂಗೆ ಹತ್ತಿ ಎಷ್ಟ ಬೆಳದ್ರಿ
ಹತ್ತಿ ಹನ್ನೆಡ ಎಕರದ ಕೂಡಿ ನಾವು ಏನಿಲ್ಲ ಅಂದ್ರ ನೂರು
ನೂರಾ ಹತ್ ನೂರಾ ಹತ್ತು ಕುಟ್ಟಲ್ ಬೆಳದ ನೋ
ನೂರ ಹತ್ ಕುಂಟಲ್ರರಿ
ಹ್ಮ್ ನೂರಾ ಹತ್ತ ಕುಟ್ಟಲ್
ತೊಗರಿ
ಹ ತೊಗುರಿ ಒಂದ್ ಐವತ್ತ ಇಪ್ಪತ್ತೈದ ಪಾಕೆಟ್
ಹಾ ಹ ಈಗ ಅದಕ ನೀವು ಖರ್ಚ ಎಷ್ಟ ಹಾಕಿರ
ಖರ್ಚ್ ಅನ್ನಕ ಅನ್ಪಿ ಏನ ಒಂದು ಎಣ್ಣಿ ಹೊಡಿಬೇಕ ಹು ಮತ್ತ ಗೊಬ್ಬರ ಹಾಕ್ಬೇಕ ಆ ವರ್ಸ ಏನಇಲ್ಲಾಂದ್ರ ಎರಡ್ ಮೂರ್ ಸರಿ ಗೊಬ್ಬರ ಇರ್ಬೇಕು ಖರ್ಚ ಖರ್ಚ ಬಾಳ ಬರುತ್ತದ ಈಗ ಏನ ಫಸ್ಟಗೆ ಕಸ ಕಸ ತೆಗಸುಕ ಈ ಸಣ್ಣದ್ದಾಗೆ ಕಸ ಒಂದ್ಸರಿ ತೆಗಸಿದ್ಯಾ
ಹಾ
ಹ ಸಲ್ಪ್ ದೊಡ್ಡದೈತೆ ಅಂದ್ರೆ ಅವಾಗ ಒಂದ್ಸರಿ ತ್ಯಗಸ್ಬೇಕು
ಹ್ಮ್
ಪೂರಾ ದೊಡ್ಡ್ದಾಗಣ ಅವಾಗ ಒಂದ್ಸರ್ತಿ ತಿಳ್ಸ್ಬೇಕು ಹಂಗೆ. ಈ ಗಳೆ ಹೊಡಿಬೇಕು ಹತ್ತು ಬೆಳ್ಳೆ ಅದಕ ಅವು. ನಾಲ್ಕೈದ ಸರಿ. ಗೆ ಎಣ್ಣೆ ರೋಗ ಬರಕ ಅಂದ್ರೆ ಅದು ಎಣ್ಣೆ ಉಡಿಬೇಕು ಆ ಒಂದು ತಿಂಗದ ಒಂದು.
ಹಾ
ಸರಿ ಎಣ್ಣೆ ಉಡಿಬೇಕ್ ಅದಕ್.. ರೋಗ ಯಾವಾಗ ಬರ್ತೋ ಹೊಡಿಬೇಕು ಒಂದ್ ಎರಡು ತಿಂಗ್ಳ ಒಮ್ಮೆ ಮೂರು ತಿಂಗಳು ಒಮ್ಮೆ.
ಹಾ ಈಗ ಗಿಡ...... ಗಿಡ ಯಾವ. ತರ ಬೆಳೆ ಬಂದಿತ್ ರೀ ನೀ.
ಬೆಳೆ ಎಲ್ಲ ಮನ ಅಣದ ಮ ಎತ್ರ ಎತ್ರ ಬಾರಿ ಬಂದಿತ್ತು ನ ಏನಿಲ್ಲ ಅಂದ್ರೆ ಒಂದೊಂದು. ಗಿಡ ನಾಕಐದಪೀಟ್ ನಾಕ ಐ ಫೀಟ್ ಮಾಲ ಹೆಚ್ಚಿಗೆ ಬಂದಿದೆ.
ಹೌದ್ರಿ ನಿಮ್ದ್ ಯಾವ ಎ ಏರಿ ಭೂಮಿ ಮಸೂರ.
ಹಾ ಎರಿ ಎರಿಯ್ದ್ ನಮ್ದು ಎರಿಯದು.
ಪಕ್ಕ ಏರಿನಾ.
ಹ್ಮ್ ಹರಿದೆ.
ಈಗ ನಮ್ಮ್ ಹತ್ರ ಮಸರುದೆ ಕೆಂಪ ಮಣ್ಣೆದೆ.
ಹಾ ಹಾ.
ಇಲ್ಲಿ ಎಷ್ಟು ಬರ್ಬಹುದು.
ಕ್ಯಾಂಪ್ ಮಣ್ಣ ನೋಡಪಾ ಇಲ್ಲಿ. ಇಡ ಇದರಿಂದ ಸ್ವಲ್ಪ ಇಳುವರಿ ಜಾಸ್ತಿ ಬರ್ತದೆ ಇಲ್ಲಿ.
ಹಾ
ನಿಮ್ ಕಡೆ ಅಷ್ಟೇ ಒಂದ್ ನಾಲ್ಕು ಐದ್ ಕ್ವಿಂಟಲ್ ಕಮ್ಮಿ ಬರು ಆಟೆ ನಮಗ್ ನಿಮಗ ನಾಲ್ಕೈ. ಕ್ವಿಂಟಲ್ ಪಾರ್ಕ್ ಬೋಲತ
ಈಗ ಏರಿಯಲ್ಲೇ ಹತ್ತಿ ಸೂಕ್ತಾನ ತೊಗರಿ ಸೂಕ್ತಾನ.
ನಮ್ ಎರಿಯಾಗ ನೋಡ್ರ ಅ ಹತ್ತಿನ ಸೂಕ್ತ. ಯಾಕ ಮಳೆ ಮಳೆ ಬಂದಬಿಡ್ತ. ದ್ರ ಪೂರಾ ಹೊಲ ಎಲ್ಲ ರಾಡಿ ರಾಡಿ ಪೂರಾ. ಕಾಲೆಲ್ಲಾ ಇಷ್ಟು ನಮ್ದು ಮೊಳಕಾಲ್ತನ ಕಾಲ ಇಳಿತೇವ. ಅ ನೀರ್ ನೀರ್ ನಿಂತು ಬಿಡ್ತಾವಲ್ಲ ಗ ಹತ್ತಿ ಗಿಡ ಆದ್ರೆ ಜಲಿದಿ ಒಣಗೋದಿಲ್ಲ ನೀರ್ ನಿಂತ. ಸಟಿ
ಹಾ
ಅದೇ ನಾವು ಏನ್ ತಗರಿ ಗಗ್ರಿ ಹಾಕಿದೇವಿ ಅಂದ್ರೆ ಅದು ಸ್ವಲ್ಪ ನೀರ್ ನಿಂತ್ರ ಸಾಕು ಪೂರಾ ತೋಗರಿ. ಅದ ನೀರ್ ಎಲ್ಲಿ ತನ ನಿಂತಿರ್ತ ಅಲ್ಲಿ ತನ ಒಣಗ್ ಬುರ್ಸು ಪೂರ.
ಹತ್ತಿ ಮಾಡೋಕಿಂತ ಕಬ್ ಮಾಡ್ಬೋದಲ್ಲ ನಿಮ್ಗೆ ಎರುಲ್ಲಿ.. ಒಳ್ಳೆ ಬೆಳೆ.
ಕಬ್ಬ ಹೌದೌದು ಅಂದ್ರೆ ಮೇಂಟೆನೆನ್ಸ್ ಇರ್ಬೇಕಲ್ಪ ನಾವ್ ಮನ್ಗರೋ. ಇರೋದೇ ನಾನ ಒಬ್ಬರೆ ಮನ್ಯಾಗ.
ಹಾ
ನಾ ಒಂದ ಅವ ಒಂದ್ ನಾಕೈದು ಆಳ ತೊಗೊಂಡ ಮಾಡ್ಕಲೋತವಿ.
ಹಾ ಹಾ ಈಗ ನಮ್ಮ ಹತ್ರ ಕೆಂಪ ಮಣ್ಣಿದೆ.
ಹಾ
ನಾವ್ ಅತಿ ಹೆಚ್ಚು ತಗರಿ ಬತ್ತ.
ಹಾ ನೀವು ನೀವು ಆಕ್ಚುಲಿ ಹೋದ್ರ ಅಕಡೆ ತೊಗರಿನೇ ಬಾಳ ಬೆಳ್ತಾರ
ಹಾ
ಹ್ಮ್ ತೊಗರಿನೇ ಸೂಕ್ತ ನಿಮ ಕೆಂಪ್ಪು ಮಾಣ್ಣಿಗೆ.
ನಾವು ಒಂದ್ ಎಕ್ರೆಯಿಂದ ಏನಿಲ್ಲ.
ಹ್ಮ್ ಎಷ್ಟ ಎ ಹ್ಮ ಹ್ಮ್ ತೊಗರಿ ಎಷ್ಟ.
ಹತ್ತು ಕ್ವಿಂಟಲ್ ಬರುತ್ತೆ.
ಹ ಒಂದು ಎಕರೆಗೆ ಹತ್ತು ಕುಂಟಲ್.
ಒಂದು ಎಕರೆಗೆ ಹತ್ತು ಕುಂಟಲ್.
ನೀವು ನೀವು ಎಷ್ಟ ಎಕರೆ ಮಾಡಿದ್ರಿ ಹೊಲ
ನಾವು ಎಂಟು ಎಕರೆ ಮಾಡೇವ್ರಿ.
ಎಂಟ ಎಕರೆನ ಇದು ತೊಗರಿ ಈಗ ಅಷ್ಟ. ಸ್ಟಾರ್ಟಿಂಗ್ ಬಿತ್ರಿ ಅಲ್ಲ ನೀವು. ನೀವು ಏನು ಎತ್ಗಳಿಂದ ಬಿತ್ತರಿ ಏನ್ ಟ್ಯಾಕ್ಟ್ರಲಿ ಬಿತ್ತೀರಿ.
ನಾವು ಟ್ಯಾಕ್ಟ್ರಯಿಂದ ಬಿತ್ತೋದು ಆದ್ರೆ ಗಳೇ ಹೊಡಿಯೋದು ಅದೆಲ್ಲ ಹಾ ಏತುಗಳಿಂದ.
ಹ್ಮ್ ಹ್ಮ್ ಹ್ಮ್.
ಅದಕ್ಕೆ ಟೈಮ್ ಟೈಮ್ ಅಲ್ಲಿ ಗೊಬ್ಬರ ಎಣ್ಣೆ.
ಸದ್ಯಕ್ಕೆ ಸದಿತೆಗೆದ.
ನಾವು ಜಾಸ್ತಿ ಗೆಳೆ ಹೊಡ್ತಿವಿ ಹೊರ ರಾವ್ ಬತಾವ.
ಹೊಲ ಹೆಂಗ್ ಎಷ್ಟು ಗಳೆ ಹೊಡತಿರಿ ಎಷ್ಟು ಕಾಡ.
ಹಾ ಎಷ್ಟು ಸಣ್ಣ ಮಣ್ಣು ಎಷ್ಟು ಸಣ್ಣ ಆಯತ.
ಹೌದು
ಅಷ್ಟು ಚಂದ ಒಳ್ಳೆ ಮಾಲ್ ಬರ್ತ ನೋಡು.
ಹ ಅಂದ್ರೆ ಈಗ ನೀರ್ಗೀರ್ ನಿಂತವ್ರ. ಪೂರಾ ಅಲ್ಲಿ ಎಷ್ಟು ಎಷ್ಟು ನೀರ್ ನಿಂತಿರುತೋ ಪೂರಾ ಒಣಗಿ ಬಿಡತ ಅಲ್ಲಿ
ನಮ್ಮಲ್ಲಿ ಆತರ ಇಲ್ಲ ಎಷ್ಟೇ ಮಳೆ ಬಂದನೂರು ನೀರ್ ನಿಂತನ ಒಂದ್ಒಂದೇ ಎರಡು ದಿನದಲ್ಲಿೇ ನಾವು ಹೊಲ್ದಾಗ ತಿರ್ಗಾಡಬಹುದು.
ನಮಲ್ಲಿ ಏನಪ್ಪಾ. ಮಳಿ ಬಂತ ಅಂದ್ರ ಮುಗಿತೆ ಹದಿನೈದು ದಿನ ಹೊಲಕ್ ಹೋಗಿಂಗಿರಲ್ಲ. ಕಾಲಿಟ್ರೆ ಇಷ್ಟು ಮೊಳ ಕಲ್ತಾನ ಕಾಲುತನಕ ಕಾಲು ಹೋತವ್ ನಮ್ದು.
ನಾವು ಎರಡದಿಂದಲೇ ಗಳೇ ಹೊಡಿಯಬಹುದು.
ಹ್ಮ್ ಅಂದ್ರೆ ಬೆಳೆ ಒಣಗ್ತಾವಲ್ಲ ನೀರ್ ನಿಂತಿದ್ದ್ ಅಂದ್ರ.
ನಮ್ಮ ಬೆಲಿ ಒಣಗಲ್ಲ ಅಷ್ಟೇ ಬಿಸಿಲು ಜಾಸ್ತಿ ಇರುತ್ತಾ.
ಹ್ಮ್ ಹ್ಮ್.
ಬಿಸಿಲು ಜಾಸ್ತಿ ಇರೋದ್ರಿಂದ ಇಲ್ಲಿ ಏನ ಆಗಲ್ಲ ಬೆಳೆಬೆಳಗ್ಗೆ.
ಇದು ಈಗ ಭತ್ತ ಮಾಡ್ರನ ಅಂದ್ರಲ್ಲ ಅದು ಅದು ಎಷ್ಟ ಎಕರೆ ಐತೆ ಅದು.
ಭತ್ತ ಹನ್ನೆರಡು ಎಕರೆ ಐತ್ರಿ.
ಅದು ನೀರ್ ಬಾಳ್ ಬೇಕಲ್ಪ ಹೆಂಗದು ನೀರ್ ಬಾಳ್ ಬೇಕಾಗುತ್ತೆ..
ನಮ್ ಕಡೆ ಜಾಸ್ತಿ ಇದೆ ಬಾವಿ ಕೆರೆ.
ಹ್ಮ್
ಹಳ್ಳ ಜಾಸ್ತಿ ಇದಾವೆ ಇದು.
ಹೌದ
ಎಲ್ಲಿ ಹೋದ್ರನ ನೀರೇ ನಮ್ಮ ಹತ್ರ.
ಹ್ಮ್
ಭತ್ತ ಏನ್.
ಹ್ಮ್, ಎಷ್ಟು ಒಂದು ವರ್ಷಕ್ ನೀವ್ ಎಷ್ಟು ಆದಾಯ ಅದ್ರಲೆಸಿ ಲಾಭ ಎಷ್ಟು ಪಡ್ಕೋತಿರಿ
ಏಯ್ ಭತ್ತದಿಂದಾ
ಹಾ,
ಏನಿಲ್ಲಾ ಅಂದ್ರ ಹನ್ನೆರಡ್ ಎಕರೆದಾಗ ಆರ್ ಲಕ್ಷ ಗಳಸ್ಬೋದು.
ಹನ್ನ್ನೆರಡ ಎಕ್ರಗ ಆರು ಲಕ್ಷನಾ
ಹಾ, ಎಲ್ಲ ಖರ್ಚು ವೆಚ್ಚ ತೆಗದು.
ಹ
ಖರ್ಚು ವೆಚ್ಚ ತೆಗೆದು ಆರು ಲಕ್ಷ ಗಳಿಸಬಹುದು.
ನಂದು ಸ್ವಲ್ಪ ಕೆಲ್ಸಾದ ಅಪ್ಪ ಇಡ್ಲ ಅಪ್ಪ.
ಹಾ, ಇಡ್